ಹಾ ಹೇಳಿ ಏನ್ ಮಾಡ್ತಾ ಇದ್ದ
ಜ್ಯೂಸ್ ಮಾಡ್ಕೊಂಡ್ ಕುಡಿ ಜ್ಯೂಸ್ ಮಾಡ್ಕೊಂಡು ಕುಡಿತೀರ
ಹೌದಾ ಸ್ವಲ್ಪ ಜೋರಾಗ ಮಾತಾಡ ಕೇಳಿಸತಾ ಇಲ್ಲ ಹಾ
ತಿದ್ಲಾ
ಹಾ ಹಿಂಗ್ ಮಾತಾಡೋದು ಜೋರ ಕೆಲ್ಸತ್ಂಗಾದ್ರೆ ಹಾ ಹ್ಮ ಹ್ಮ್ ತಿಂದೆ ನೀನು.
ಹ್ಮ್ ತಿಂದೆ
ತಿಂದಬಿಟ್ಟು ಜ್ಯೂಸ್ ಮಾಡ್ತಿದ್ದ
ಹ ಸೊ ಹೀಟ್ ಅಲ್ವ ಈಗ ಸಾರೋ ಅದಿಕೆ
ಹ್ಮ್ ಹ್ಮ್ ನ್ ನಿನ್ ಫ್ರೆಂಡ್ಸ್ ಎಲ್ಲಾ ಮಲ್ಕೊಂಡವ್ರ ಅಲೇ ಹ್ಮ್
ಒರು ಮೂವಿ ನೋಡೋದು ಇನ್ನೊಬ್ರು ಬರೆಯೋದು ಇನ್ನೊಬ್ರು ಓದೋದು
ಹ್ಮ್
ಹ್ಮ್ ಇನ್ನುಬ್ ಗ್ರೋ ಸ್ಟೋರಿಸೀಸ್ ಓದದು ಆ ತರಮ್ಮ ಒಬ್ಬೊಬ್ಬ
ಯಾಕೋ ತುಂಬಾ ಸೈಲೆಂಟ್ ಆಗಿದ್ರಲ್ಲಾ ಅದಕ್ಕೆ
ಹ ಏನ್ ಒಂದೊಂದ್ಸರಿ ಗಲ್ಲಾಟೆ ಒಂದ ಸಾರಿ ಸೈಲಂಟು.
ಹ್ಮ್ ನಸಲ ಅಂದ್ಮೇಲೆ ಹಂಗೇನೆ
ನಾ ಮಾಡ ಕಲ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.
ಹ್ಮ್ ಹೌದೌದು
ಮತ್ತೆ ಏನ್ ಮಾಡ್ತಿದೀಯ ಏನ್ ಸಂಪಾದ್ನೆ ಮಾಡ್ತಾ ಇದ್ಯಾ ಹೇಳು
ಹ್ಮ್ ಹ ಅದನ್ನೇ ಅಂತ ಏನಿಲ್ಲ ಸ್ಟಡಿಿಗೆ ಎಲ್ಪ್ ಆಗ್ಬೋುದು ಅಂತ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದೀನಿ. ನೀನು
ಹೌದಾ ಹಾಗಿದ್ರೆ ತುಂಬಾನೇ ಸೇವಿಂಗ್ ಮಾಡಿದೀ್ಯಾಾ ನಂಗು ಸ್ವಲ್ಪ
ಹಂಗೇನಿಲ್ಲ ಅಂತ ಏನಾದ್ರು ಆ ಪ್ರಾಬ್ಲಮ್ಸ್ ಬಂದ್ರೆ ಕೊಡ್ತೀನಿ ಹೇಳಂಗೇನಿಲ್ಲ
ಹೌದಾಲ್ಲ ಸಾಕು ಹ್ಮ ನಾನು ಪರವಾಗಿಲ್ಲ ಒಂದಷ್ಟು ಸೇ ಆ ಮಾಡ ಇಟ್ಟಿದ್ದೀನಿ ಅಂದ್ರೆ ಈಗ ಪಾಪ ಪೇರೆಂಟ್ಸ್ಗೆ ಮುಂದೆ ಕಷ್ಟ ಆಗುತ್ತ ಅಂತೇಳಿ ಈಗ ನ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದೆ ಹಂಗೇನೆನ ಅವ್ರ್ ಕೊಟ್ಟಿರ್ಲಿಲ್ಲ ನಾನು ಹಂಗೆ ಸೇವಿಂಗ್ಸ್ ಮಾಡ್ಕೊಂಡ್ ಇಟ್ಕೊಂಡಿದ್ದೆ ಹ್ಮ್
ಇವಾಗ ಹ್ಮ್ ಏನಾದ್ರೂ ಪ್ರಾಬ್ಲೆಮ್ಸ್ ಆ ತೊಂದ್ರೆ ಅವಾಗ ಬೇರೆಯವರ್ನ ಕೇಳ ಬದ್ಲು ಆರಾಮಾಗಿ ನಾವ್ ಸೇವಿಂಗ್ಸ್ ಮಾಡ್ಕೊಂಡಿದ್ರೆ ಯೂಸ್ ಮಾಡ್ಕೊಂಬೊದಾ ಹ್ಮ್ ಆ
ಹ ಅದಿದ್ರೆ ನಮಗೆ ಒಂಥರ ಫಿಫ್ಟಿ ಲ್ಯಾಕ್ವರೆಗೂ ಏನೂ ಆಗಲ್ಲ ನಮಗೇನೇ ಪ್ರಾಬ್ಲಮ್ ಆದ್ರೂನು ಹ್ಮ್ ಅದಿರುತ್ತೆ ಮಂತ್ಲಿ ಇಷ್ಟು ಅಂತ ಪೇ ಮಾಡ್ಬೇಕು. ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡು. ಅದು ನಮ್ಗೆ ಜೀವನದಲ್ಲಿ ಅ ಒಂದಿದ್ರೆ ನಮ್ಗಿನ್ನೆನು ಬೇಡ ಸೇಫ್ ಅಂತೇಳಿ. ಏನೇ ಆದರೂ ಹ್ಮ್ ತೋರ್ಸ್ ಹಾಕಬಹುದು ಏನೇ ಆದ್ರೂ ಅಂತ ದುಡ್ಡು ಬರುತ್ತೆ ಅದೊಂತರ ನಮಗೆ ಭಯ ಅಷ್ಟ ತಂದಿರಲ್ಲ
ಹ್ಮ್ ಇವಗ್ ಏನಂದ್ರೆ ಸಡನ್ಲೀ ಹಾ ಹ್ ಇವಾಗ ಏನಾದ್ರು ಸಡನ್ಲಿ ದೊಡ್ಡ ದೊಡ್ಡದಕ್ಕೆ ಅಮೌಂಟ್ ಬೇಕು ಅಂತ ಅಂದ್ರೆ ಇವಾಗ ಕೇಳ್ತೀವಿ ಇಲ್ಲ ಅಂತಲ್ಲ ಫ್ರೆಂಡ್ಸ್ ನಾ ಓಕೆ ನಾ ಅವ್ರಗ್ ಕೊಡ್ತೀವಿ ಅಂತ ಹೇಳ್ವಿ ಇಲ್ಲ ಅಂತ ಬಟ್ ನಮ್ ಟೈಮಗ್ ಆಗೋದಿಲ್ಲ ಹ್ಮ್ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಇದ್ರೆ ವಾಪಸ್ ಮಾಡೋಣ ಇಲ್ಲ ಅಂತ ಅಲ್ಲ ಬಟ್ ಆ ಟೈಮಿಗೆ ಅವರಿಗೂ ಅಡ್ಜಸ್ಟ್ ಆಗಿರಲ್ಲ ಹೌದು ತಾನೇ ಹ್ಮ್ ಹ್ಮ್ ಅದೇ ನಮ್ಮ ಹತ್ರ ಸೇವಿಂಗ್ಸ್ ಅಂದ್ರ ಇದ್ರೆ ನಾವು ಯೂಸ್ ಮಾಡ್
ಹ್ಮ ಹೌದು ಅದ್ರಗೆ ಅಂತಾನೆ ಸೈಡ್ ಇಟ್ಟಿದ್ರೆ ನಮ್ಗೆ ತುಂಬಾ ಅಂದ್ರೆ ಅಷ್ಟ ಕ್ಕು ಇಷ್ಟಕ್ಕೂ ಎಲ್ಲಾನೂ ಈ ಅಂದ್ರೆ ಶೋಕಿ ಅಂತಂದ್ರೆ ಈಗ ನಮಗೆ ಅದು ಬೇಕು ಒಡವೆಬೇಕೇಕು ಬಟ್ಟೆ ತಗೋಬೇಕು ಆಥರದ ಚೂಸ್ ಮಾಡು ಬಾರದು ಅದನ್ನ ನಾವು ನಮ ಅಂದರೆ ನಾವುನ್ನೇನು ಅಂದ್ರೆ ಎಂತ ಪರಿಸ್ಥಿತಿ ಬರುತ್ತೆ ನೋಡು ಹುಷಾರೀಲ್ಲಿದಾಗ ಏನಾದ್ರು ಆದಾಗ ಆ ತರದಕ್ಕೆ ಹ ಯೂಸ್ ಮಾಡ್ಕೋಬೇಕು
ಹ್ಮ್ ಅದಗೇನೆ ಕಷ್ಟಕ್ಕ ಆಗುತ್ತೆ ಅಂತನನೆ ಸೇವಿಂಗ್ಸ್ ಮಾಡ್ಕೋಬೇಕು
ಹ ಈಗ ನಾವು ಬಟ್ಟೆ ಏನೋ ತಗೋ ತಗೋಬೇಕು ಒಡವೆ ಏನೋ ತಗೋಬೇಕು
ಹ್ಮ್ ಹ್ಮ್
ಸರಿ ಇವತ್ತೇನು ಕೊಡಲ್ಲ ಅಂದ್ರೆ ಯಾರನಾದ್ರು ಕೇಳಿರ್ತೀವಿ
ಹ್ಮ್
ಎಷ್ಟು ದಿನ ಬಿಟ್ಕೊಂಡು ಕೊಡ್ತೀವಿ ಅಂತಾರೆ ಸರಿ ಅದನ್ನ ನಿಧಾನ ಕರತ್ ಯಾವ ಏನ ತಗೋಬೋದು ಬಟ್ ಈ ಇವಾಗ ನಮ್ಗೆ ಬಾಯ ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಯಾರಿಗಾದ್ರು ಹಾಸ್ಪಿಟಲ್ ಹೋಗ್ಲೆಬೇಕು ಎಮರ್ಜೆನ್ಸಿ ದಿನ್ಸಿ
ಹ್ಮ್.
ಬೇಕಿದ್ರೆ ನಳೆ ದಜ್ರಿಸ್ ಮಾಡ್ಕೊಂಡ ತೀವಿ ಅಂತಾರೆ. ಆಸ್ಪಿಟ್ಲಲ್ಲಿ ಹಂಗಗೆ ಹೇಳಲಕ್ಕ ಆಗತ್ತಾ. ಸೇವಿಂಗ್ ಮಾಡಿ ಇಟ್ಟಿದ್ರೆ ಆ ಅಮೌಂಟ್ನ ತಕ್ಷಣಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಬೋದಲ್ಲ.
ಹ್ಮ.
ಹ್ಮ್ ಅಂದ್ರೆ ನಿಮ ಫ್ರೆಂಡ್ಸಗೂ. ನಿಮ್ಗೆ ಗೊತ್ತಿರೋವ್ರಗೂ ಎಲ್ರಿಗು ಹೇಳು ಇದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳಕ್ಕೆ.
ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮಾಡ್ಸ್ಕೊಂಡಿರ್ತಾರೆ ಯಾರೋ ಒಬ್ರು ಈ ಲೇಸಿ ಅಂತ ಇರ್ತಾರಲ್ಲ.
ಪಾಪ ಎಲ್ಲಾ ಗೊತ್ತಿರ ಅಲ್ಲಲ್ವಾ ಆ ಅವ್ರಿಗೆಲ್ಲ ಪೈತ ಅಂತ ಹೋಗುತ್ತ. ಲ್ಲ ಹ್ಮ್ಮ. ಹಂ ಗೊತ್ತಲ್ದಿರೋ್ರಿಗೆ ನಾವವು ಹೇಳ. ಏನ್ ತಪ್ಪಿಲ್ಲ ನ ಮಾಡ. ಮಕ್ಕಳ ಅವ್ರು ಮಾಡಸ್ಕೋತಾರೆ ಇಲ್ಲ ಅಂತಂದ. ಹ ಮಾಡ ನಿಲ್ಲ ಅಂದ್ರೆ ನಾವು ಏನು ಮಾಡಕ್ಕೂ ಆಗಲ್ಲಫಫಫ. ಹ್ರಙೋ.
ಹ್ಮ್ ಅದೇಲ್ಲ.
ಹೂ ಮತ್ತ ಮತ್ತೆ ಗೋಲ್ಡ್ ಎಲ್ಲ ತಗೊಂಡ್ ಇಕೊಂಡಿದಯಾ.
ಗೋಲ್ಡ್ ಅಂತ ಏನಿಲ್ಲ ಬರಿ ಅಮೌಂಟ್ ಅಷ್ಟನೆೇ ಸೇವ್ ಮಾಡಿ ಇಟ್ಕೊಂಡನಿ ಯಾಕಂದ್ರೆ ನಾನು ಕಾಂಪಿಟೇಟಿವ್ ಅಂತ ಓದ್ತಿದ್ದೀಿನ. ಇದು ಎಕ್ಸಾಮ್ಸ್ ನೋಟಿಫಿಕೇಶನ್. ಸ ಆದಾಗ ಅಪ್ಲಿಕೇಶನ್ಸ್ ಅಕಾಕ ಆಗಿರ್ಬೋದು.
ಹ್ಮ ಅದ
ಹ ಹೋಗಿ ಎಕ್ಸಾಮ್ ಬರಿಬೇಕಾದ್ರೆ ಖರ್ಚಿಗ ಆಗಿರ್ಬೋದು ಹ್ಮ್ ಅವೆಲ್ಲಾ ತಿಂಗ ಈಂಗ ಓದೋ ಮೆಟೀರಿಯಲ್ಸ್ ತಗೋಬೇಕು ಅಂದ್ರೆ ಮನೇಲೆ ಕೇಳ್ಬೇಕಾಗುತ್ತೆ ಅದಕ್ಕೆ ನಾನು ಅವರು ಅದ್ದಿನೇ. ಮೀನ್ಸ್ ಸ್ವಂತಕ್ ದುಡ್ತಿದ್ದಲ್ಲ ಮನೇಲ್ಲ ಕೊಟ್ಟಿದ್ನ ಅಸಸರಿ ಯೂಸ್ ಮಾಡ್ದಂಗ ಹಂಗೆ ಸೇವ್ ಮಾಡ್ಕೊಂಡಿದೀನಿ ಅಷ್ಟೆ ಹ್ಮ
ಮೇಕಪ್ ಅದುಕ್ಕ ಇದುಕ್ಕ ಯೂಸ್ ಮಾಡ್ಕೋದಿರಾ.
ಹ ಆತರ ಎಲ್ಲ ಯೂಸ್ ಮಾಡದ ಕೊಟ್ಟಾಗಲ್ಲ ಹಂಗೆ ಸೇವಿಂಗ್ ಹೂ
ಈಗ ನೀನು. ಏನೋ ನಿಂಗ್ ಬಟ್ಟೆ ಇಷ್ಟ ಆಗುತ್ತೆ ಬಟ್ಟೆ ಬೇಕು ಅದ್ ಬೇಕು ಇದ್ಬೇಕು ಅಂತೇಳಿ ತಗೋಬಿಡ್ತಯ ಕಾಸು. ಅದು ಮನೆಯವ್ರು ಕೊಟ್ಟಿರೋದೇ ಅದು. ಮತ್ತೆ ಮತ್ತೆ ನಿನ್ ಬುಕ್ಸ್ ಲ್ಲ ಬೇೋ ಮತ್ತೆ ಮತ್ತೆ ಅವ್ರನ್ನ ಕೇಳ್ಬೇಕಲ್ವಾ.
ಹ್ಮ
ಅವರು ಕೇಳ್ತಾರೆ ಏನ್ ಮಾಡ್ದ ಇಷ್ಟು ಕೊಟ್ಟಿದ್ನಲ್ವಾ ಅದ್ರಾಗಂತ. ತೇಳಿನಿ ಅಂತ ತಗೊಳ್ಳೋ ಟೈಮಲ್ಲಿ ಏನೋ ಅವ್ರ ಹತ್ರೇ ಒ ಒಂದ್ಸರಿ ತೌಸ್ಕೊಬಿಡ್ಬೇಕು. ಹ್ಮ್
ನಾನ್ ಹಂಗೆ ಮಾಡದು ನಮ್ಮ ನಮ್ಮ ಅಮ್ಮ ಬರ್ತಾರಲ್ಲ ಬಟ್ಟೆ ಕೊಡ್ಸಕ್ಕೆ ಅವ ನಂಗ ಏನೇನ್ ಅದನೆಲ್ಲಾ ತಗೊಂಬಿಡ್ತೀನಿ ಯಾಕಂದ್ರೆ ಜೊತೆಗ ಇದ್ದಾಗ ಅವರು ಏನು ಕ್ಶನ್ ಮಾಡಲ್ಲ ಅದೇ ನಾವವು ಓನಾಗ ತಗೋಬೇಕು ಅಂದ್ರೆ ಅದೇನಕ್ಕೆ ಇದೇನಕ್ಕೆ ಅಂತಾರೆ ಆ ಜೊತೆಯಲ್ಲಿ ದಾಗಾ ನಾವ್ ಏನ್ ತಗೊಂಡ್ರ ಸುಮನೆ ಒಂದ್ ಸರಿ ಆಯ್ತು ತಗೋ ಒಂದ್ ಸರಿ ಆಯ್ತು ತಗೋ ಅಂತಾರೆ ಹ್ಮ ಅವಾಗ ಸುಮ್ನೆ ಆಗ್ಬಿಡ. ಸ ಹ್ಮ್ ಹ್
ಮತ್ತೆ ದಿನಕ್ಕೆ ಎಷ್ಟ ನೀರು. ಕುಡಿತೀಯಾ ಈಗ ಸಮ್ಮರ್ ಅಲ್ಲಿ. ವಾ.
ಹ್ಮ ನಾನ್ ಕನಿಷ್ಠಕ್ಕೂ ಒಂದ್ ಫೈವ್ ಲೀಟರ್ ಕುಡಿತೀನಿ ನೀನು.
ಹ್ಮ್ ಇನ್ನು ಜಾಸ್ತಿನೇ ಕುಡಿ ಪರವಾಗಿಲ್ಲ ಸಮ್ಮರ್ಲ್ಲಿ
ಹ್ಮ್ ಕುಡಿಯೋದಿನ ಕುಡಿಬೋದು ಹ್ಮ.
ಅಂದ್ರೆ ಒ ಅನಲ್ಲಿ ಪರವಾಗಿಲ್ಲ ಚೆನ್ನಾಗ ಕೊಡಿ ಹವ. ಸಮ್ಮಾರ ಅಲ್ವಾ. ಲ್ಲ ಅದು ಹೀಟ್ ಎಲ್ಲ ನಾನು. ಕುಡಿತೀನಿ ಫೋರ್ ಇಂದ ಪೈವು. ಅದೇ ನನ್ಗೆ ಅದೇ ಟ್ರಾವೆಲ್. ಮಾಡೋರ್ಗೆ ತುಂಬ ವಾಟರ್ ಎಲ್ಲಾನೂ ಕುಡಿಯೋಕ್ಕೆ ಆಗಲ್ಲ ಮನೆಯಲ್ಲಿರೋರು ಕುಡಿಯ ಅಂದರೆ ಚೆನ್ನಾಗಿ ಕುಡಿಯಬಹುದು.
ಹ್ಮ್ ನಾನು ಲೈಬ್ರರಿಯಲ್ಲಿ ಇದ್ದನಲ್ವಾ ಕುಡಿ. ತೀನಿ ಪರವಾಗಿಲ್ಲ ಯಾಕಂದ್ರೆ ಈಗ ಓದ್ತಾ ಓದ್ತಾ ಹಂಗೆ ತಗೊಂಡ್ ಹಂಗೆ ಕೊಡ್ದಿರ್ತೀನಿ.
ಹ್ಮ್ ಈ ಎಳ್ನೀರು ಈ ಸಮ್ಮರ್ ಅಲ್ಲಿ ಮತ್ತೆ ಚಿಯಾ ಸ್ವೀಡ್ಸು ಇಲ್ಲಾ ಸಬ್ಜಾ ಸ್ವೀಡ್ಸು ಅಲ್ವಾ ಸೆವೆಂಟಿ ಹಂಗ ಆಗಿದೆ. ಹ್ಮ್
ಮೂಊರಲ್ಲ ಇದೀವ್ರಿಂಗೋ ನಮ್ದ.
ಹ್ಮ ಹೌದು ಇಲ್ಲೆಲ್ಲ ನಾನು ತಗೊಂಡ್ ಅರವತ್ತಗೂ ಎಪ್ಪತ್ತಕ್ಕೂ. ತಗ ಕುಡ್ದಿರೋದು ಇದೆ ಈಟ ಎಲ್ಲ ಆದಾಗ ಕುಡಿಲೇಬೇಕು ಏನ್ ಮಾಡಕ್ಕೂ ಆಗಲ್ಲ ಬೇರೆ ವಿಧಿ ಇಲ್ಲ ಒಂದ್ ಲಕ್ಷ ಮೂವತ್ತೈದ ಸಾವಿರ.
ಹ್ಮ್ ನಾನು ಸಮೇ ಮತ್ತೆ ಆದ್ರೂ ಆಗುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ತಗಳಕ್ ಹೋಗ್ತೀನಿ ಎಳ್ನಿರು ಆ ರೇಟ್ ನೋಡ್ಬಿಟ್ಟೆನೆ ಸುಮ್ನೆ ಬಂದ್ಬಿಡ್ತೇನಿ ನಮ್ಮೂರಲ್ಲಿ
ಹ್ಮ್.
ಹ್ಮ್ ಆದ್ರೂ ಒಂದೊಂದ್ಸಲ ಬಾಡಿ ತುಂಬಾ ಹೀಟ್ ಆದಾಗ ನಾನ್ ತಗೊಂಡ್ ಕುೂಡ್ದ ಬಿಡ್ತೀನ್ ದುಡ್ಡನ್ ಮಕ್ಕ ಏನ್ ನೋಡೋದು ಅಂತ. ಹ್ಮ್
ಇವ ನನ್ಗ್ ಬೇರೆ ಏನೋ ತರ ಏನುೂ ಇಲ್ಲ ಹ್ಮ್ ಹೊಟ್ಟೆ ಹಸ ತಾಯ ಇದೆ ಹಾ ಹ ಕುಡಿತೀನಿ ನಮ ತಿನ್ನ ಸ್ವಲ್ಪ ಅಷ್ಟ. ಚಿಂಧಿ ಆವು. ಆವಾಗ್ಲೇ ತಿನ್ನಕ್ಕಾಗಿಲ್ಲ.
ಏನಾದ್ರೂ ಇದ್ರೆ ತಿನ್ನಲ್ಲ ಈಗ.
ಹ್ಮ್ ತಿನ್ಬೇಕು ಏನಾದ್ರೂ ಇದ್ರೆ ನೋಡ್ತೀನಿ ತಿಂತೀನಿ
ಹ್ಮ್ ಚೂಸ್ ಮಾಡ್ತನನಿ ಎಂದಲ್ಲ ಕುಡ್ತೀಯಾ ಏನ್ ಪ್ರಶ
ಜಾಸ್ತಿ ಏನಲ್ಲ ಹಾ ಅಂದ್ರೆ ಫ್ರೂಟ್ಸಿಯಿಂದ ಅಲ್ಲ. ಹ ಈ ಲೆಮ್ಮೆನ್ನು ಮತ್ತೆ ಅದು ನೀರ್ಗ ಹಾಕಿ ಕೀತಿದ್ದೆ ಚಿಯಾ ಸೀಡ್ಸು ಮತ್ತೆ ಸಬ್ಜಾ ಸೀಟ್ಸು ಅದು ಹ್ಮ್ ಅದನ್ನು. ಸ್ ಹಾಕೊಂಡು ಸ್ವಲ್ಪ ಶುಗರ್ ಹಾಕಿ ಕೊಂಡು ಕುಡದೇ ಅಷ್ಟೆ. ಕುಡಿದು ಬಿಟ್ಟೆ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ.
ಹೌದಾ ಸರಿ ಆಯ್ತು ಹಾಗಾದ್ರೆ ರೆಸ್ಟ್ ಮಾಡು ಸ್ವಲ್ಪ ಹೊತ್ ಕುಡ್ದಿದಯಾ
ಸರಿಯಯಿತು
ಬಾಯಿ
ಬಾಯ್.